ಸಂಗಮ್ಯಾಕ್ ಹೋಗಳ ನೀವತ್ ಮಾ್ ನಿನ್ ಮಾರ್ಕೆಟಿಗೆ ಹೋಗಳಕಿ
ಎನ ತಳ್ಳಪಯರ್ಬೇಕ
ಹ್ಮ್ ಜಗನ್ ಬರ್ತಾಡಕ ಅದು ಹೋಗಿ ಹೋಗಿ ಇಂಥ ಟೈಮ್ ಟಕ್ಲೆ ಮಾಡ್ಕೊಂಬರ ಮಕ್ಕ
ಏನೋ ಜಗನ್ ಬರ್ತಾಡೆ
ಇವತ್ತು ಬರ್ಥಡೇದ ಒದು ಹ್ಮ್ ನಿಮ್ಮಲ್ಲ ಸ್ಟೇಟಸ್ನು ಬರ್ಲ ಏನು ಬರ್ಲ ಹ್ಮ್ ಬಂಗಾರ ಹೇಳಳದದ್ರವಾ ಈಗ
ಒಂದು ನಲ್ವತ್ ನಾಕದು
ಟ್ವೆಂಟ ಫೋರ್ ಕ್ಯಾರೆಟ್ಏ ಅ ಟ್ವೆಂಟ ತ್ರೀ ಬರ್ ಕಮ್ಮಿರ್ಸ ಮತ್
ಒಂದು ನಲವತ್ ನಾಲ್ಕ ಅ ನಾನು ಇವತ್ತು ಎದರು ಗೂಗಲ್
ಹ್ಮ್ ಏ ನೋಡ್ತೀನಿ ನ ಹ್ಮ್ ಕಾಕಂದ್ರ ಟ್ರಾನ್ಸ್ಫರ್ ಆಯ್ತು ಹ್ಮ ಕಸ್ರ ಬಗ್ ಎಂಟೇ ದಿನ ಎಂಟೇ ದಿನ ಹೇಳಿರ ದಿನ ಹೇಳಿರತ್ತಾ ಕಸ್ರ ಪಕ ತಾರಾಪ ತಾರಾ ಬಾಯಗೆ ಅ ಯಾವಾಗ ಅಂದಿರ ತರ ಬಯ ಅದೆೇ ಅಲ್ಲ ತಿಯ ಕಲ್ಯಾಣಿ ಬಂದನ್ ಏನ್ ಅಂತಂದ ಇನ್ನು ಇಲ್ಲ ಮೊನೆೆ ಬಂದೋಗ್ಯ ಒಮ್ಮೆಶ್ ಎಲ ಟ್ರಾನ್ಸ್ಫರ್ ತಗೊಂಡೆ ಬರ್ತಾರಯತ್ರ ಹ್ಮ್
ಮತ್ತೆ
ಮತ್ತ ಏನ್ ಇಲ್ರಪಾ ಏನ್ ಮಾಡತ್ತ ತನಾನ
ತನ್ನನ ಎಕ್ಸಾಮ್ ಆದಾಗ ಓದಬ ಕೊತಿದ ನ ನಾಳಕ ಮಷ್ಟ ಗ್ಯಾಪ್ ಅದ ನಿನ್ತ್ತು ಗ್ಯಾಪ್ ಇತ್ತಕಗ ನಾಡಗದ
ಮನೆಗೆ ಇದ್ದ ಏನ್ ಇವತ್ತು
ಹ್ಮ್ ಎನೇಕ ತಳ ನಾಳೆ ಕೆಮ್ಮೆಷ್ಟ್ರ ಅದಾನ ಯಾವದ ಅದನಕ ಆಕಿಡು
ಯ ಯಾಕ ಇರ ಅಣ್ಣ ಮಕ್ಕ ಇ ಮಿಲೇನಿಯಂ ಸ್ಕೂಲ್ ಏನದ ಇದು ಸಿ ಬಿ ಎಸ್ ಸಿ ಅದ ಏನು ಏನದು ಸ್ಟೇಟ್ ಅಂದ್ರ
ನಾರ್ಮಲ್ ಮಿಸ್ ಸಿಲೆಬಸ್ ಅದ ಅದು ಸ್ಟೇಟ್ ಅಂದ್ರೆ ಇಲ್ಲದಷ್ಟೇ
ಅಂದ್ರೆ ಇಂಡಿಯಾದಷ್ಟೇ ಇದು ಕರ್ನಾಟಕ ದಾಟೆ ಹ್ಮ್ ಇದು ಸ್ಟೇಟ ಇದು ಸಿ ಬಿ ಎಸ್ ಸಿ ಅಂದ್ರ
ಆಲ್ ರೌಂಡ್ ಹ್ಮ್ ಹ್ಮ್ ಆಯ ಸೇ ಸೇಂತ ಸೇಮ ಹ್ಮ ಅಂದ್ರ ಸಿ ಬಿ ಎಸ್ ಸಿ ಕಲ್ತ್ರಿ ಏನಾಗಕ್ತದ ಗೊತ್ತಾ ಮುಂದ್ ಹೋಗ್ ಹೋಗ್ತಾ ಕಾಲೇಜ್ ಟೈಮ ಅಲ್ಲಿ ಎಜುಕೇಶನ್ ಕಷ್ಟ ಆಗಲ್ಲ ಅವ್ರಿಗೆ ಈಸಿ ಆಗ್ತದ ಅವ್ರಿಗೆ ಅಷ್ಟೇ ಈಗ ಸಿ ಬಿ ಎಸ್ ಸಿ ಓದಿ ಮುಂದ್ ಕಾಲೇಜ್ ಟೈಮಲ್ಲಿ ಟಫ್ ಆಗ್ತದವ್ರಿ
ಹ್ಮ್ ಹ್ಮ್ ಹ್ಮ್
ಸಿ ಸ್ಟೇಟ್ ಇದು ಸಿ ಬಿ ಎಸ್ ಸಿಲೆಬಸ್ ಹೆಂಗ ಬರ್ತಾವ ಅಂದ್ರೆ ಏ ನೈನ್ತ್ ಟೆಂತ್ ಹೋದದೆಲ್ಲ ಸಿಕ್ಸ್ ಸೆವೆನ್ ಅಲ್ಲೇ ಮುಗಿಸ್ಬಿಟಿ
ಹಾರ ಶಳೆ ಜವಕ್ಕೆ ಆ ಕಾರಾ ತ್ರಾಸ ಕೊಡಬೇಕ ಕವ ಬ್ಯಾಡ
ಹೊಲ್ಬಿಡು ನಮ್ಮ ಮಕ್ಳ ಏನ್ ಅಂತಪುರ ಓದಿ
ಸಹನ ಹ ಸಹನಂದಷ್ಟ ಅಂತಂದ್ರೆ ಸಿ ಬಿ ಎಸ್ ಸಿಿನ ಅದಾವ್ರ ಇಬ್ಬ್ರದು ಸೆಕೆಂಡ್ ಪಸಿಷನ್ ಮುಖೇತನ ಸಿಬಿಎಸ್ಇನ ಹಕಲ್ ಸ ಆನಂದ್
ಅದ್ ಸೆಕೆ್ ಪೇಸಸ್ ತರನೇ ಇರ್ತದೆ ನದುವು ಬಡವಾ ನ ಮಕ್ಕಳ ಎಟ ಎರಡು ಲಕ್ಷ ಜನರ ನೋಡ್ಕೊಂಡೆ
ಸಿಬಿಎಸ್ಸಿನೇ ಇಯ್ತಕಂದು ಬೀನು ಆಂದು ಮೇನು ಸಿಬಎಸ್ಸಿನೇ ಇಯತು
ಕಲ್ಲಿಂದ ತಂದ ಟೆಂತ್ ಫೇಲ್ ಆದದವ್ರ ಕೈಯೇ ಆಸ್ ಮದಿ ಕೆಲ್ಸದವ್ರ
ಹ್ಮ್ ಸನಾನ ಅದೇ ಹದ ಓದೋದೇ ಇಪ ಸನ ಅದೇ ಅಂತ ಮಾತೇತಿ ಓದೇ ಇಂಪಾರ್ಟೆಂಟ್ ಅಲ್ಲ ಮಮ್ಮಿ ಜೀವನ್ದೊಳ ಬದು ಲಕ್ ಏನು ದಾರಿಿಯದ ಅಂತ ನೋಡ್ಬಕ್ ನಾವ್ ಅಷ್ಟೇ ಓದಿನೂ ಬದುಕ್ಬಹುದು ಓದ್ದಿನೂ ಬದುಕ್ಬಹುದು
ನಿಮ್ ತಮ್ಮ ಟೆಂತ್ ಫೇಲ್ ಅವ್ರ ಕೈಗ್ ಎಸ ಆಡವ ನ ಡಿಗ್ರಿ ಪಾಸ ನೋಡ ಹೊಡ್ಕೋತ್ಕೋತನ್ಿ ಮನೆ ಮುಸರುತಿಕೋತ
ಡಿಗ್ರಿ ದ ನ ತ ಕವಲ್ಪಡ
ದೇವಿನಲ್ಲಿ ಇಲ್ಲ ಮನೆಗೆ ಇ ಎಕ್ಸಾಂಪಲ್ ಒಂದ
ಯ ಯ ಬಸವ ಒಂಚೂರು ನನ್ ಮಗನಿ ಮಾತಾಡ್ಸ ಅಂತ ಹೇಳಿ ಒಂಚೂರು ಬಂದಾಗ
ಯ ಕ ಅವವ
ಬಾ ೀ್ರ್ಕಣಂದನ್ ಮಗಗೆ
ಕಸಾಕ್ ಸುಮ್ೀರ ನಮ್ ನೋಡ ನಾವು ಯಾವ ಅವ್ರರು ನಾ ಮನ್ಯ ಕೂತ್ತಾರಗೆ ನಾಟಕ ಕೇಳಕ ಕಸಕನ ಈಗ ಯಾವ
ಆದ್ರ ಪ್ರಶ್ನೆ ಬಂದಿಲ್ಲ ಅ ಪ್ರಶ್ನೆ ಯಾಕ ಸಹನ ಶಿವಾನಿಗೆ ಮಾತಾಡ್ಸ್ತಾನಲ್ಲ ನನ್ಗ್ ಯಾಕ್ ಮಾತಾಡ್ಸಲ
ಹಂಗ ಇನ್ ನನ್ದ್ರ ಪುಂಗುದ್ರಾ ಮಾಡ್ಲ
ಬಂದಿ ಸಹನ ಅಂತಾನ ಹಣು ತನನ ಅಂತಾನ ಡುಮ್ಮು ಅಂತಾನ ನಂಗ ಏನು ನಂಗಿಲ್ಲಲ್ಲ ನಂ ಯ ಜೀವನೇ ಮಾಡಲ್ಲ ಮನ್ಸಕ್ ಮಾಡ್ಕೊಂಡಂಬ ಬಿಟ್ಟದದು
ನಾನ್ ಮಾತಾಡಿಸತೀನಿಿಲ್ಲ
ಮಾಮ ಮಾತಾಡ್ತದಲ್ಲ ನೀನ್ ನೀನ್ ಅದೇ ಡಿಸ್ಕಷನ್ ಆಗ್ಯದ ಅವ್ ಮಾತಾಡಲ್ ಮಾತ್ತೆ ಕಡಿ ಮಾಡ್ತಾನದತ್ನ ಸಾನ ಮಾತ ಸನಾರ ಉಂಡೆನದ್ ಕೇಳ್ತನ ತನ ನಮ್ಮ ಮಾಯಿ ಮಾಡತ್ತದ ಕೇಳ್ತಾನ ಶಿವನಿಗೆ ಮಾತಾಡಿಸತಾನ ನಂಗೆ
ಅವ್ನ ಈಗಂದ ನಿಮ ತಮ್ಮಗ ಒಂದರ ಹೆಣ್ಣ್ಮಕ್ಳ ಮಂದ್ ಕಾಳಜಿ ಕಳ್ತಿ ಬಾಳ
ನಾಂದ ಮಾ ಅಕ್ಕ ಮಕ್ಳತ್ರರ ಮಜಾಕ್ ಮಾಡ್ತಾನ ಅವ್ರಿಗ ಆಟೆ ನಿನ್ಗ್ ಮಜಾಕ್ ಮಾಡಳಕ್ ಬದಲ್ಲಾ ಮಾಡಂಗಿಲ್ಲ ನನ್ಗ ಅಂತನ ಅದ್ರು ಯಾರು ಸೇರಲ್ಲ
ಸಾಕ್ಮವರು ಎಲ್ಲ ಸುಪ್ಪಾಗ ಮಾತಾಡ್ಸಲ್ ಅವ ಗಸಕ್ನೆೇ ಯಾರು ಹ್ಮ್
ಅವಂತ ಒಳಗ ಈಗ ನ ನಾನ್ ಶ್ರಾವಂತ ಕಸ ಏನ್ ಮಾಡ್ತೇನಿ ಸಹನಾಗೂ ಸೇವೆ ಮಾಡ್ತೀನಿ ಆದ್ರ ನನಗೂ ಅಂತ ನ್ ನೀ ಸಹನಾಗೇ ಸೇರ್ತೀನಿ ಸೇರಲ್ಲಿ ಅಂತ ನಾ ಇಬ್ರಿಗೆ ಮಾಡ್ತನಿಏ ನಿಮ್ ಕಾಕಾ ನಿಮ ಕಾ ಬೈತಾರ ಅಟೆ ಶ್ರಾವಂತಗ ಶ್ರಾಂತತ್ ಹೇಳಿದ ತಕ್ಷಣ ಪಟ್ಟದ್ ಕೆಲಸ ಮಾಡೋಲ್ಲ ಅವರು ಸಹಾನ ಹೇಳಿದ ತಕ್ಷಣ ಪಟ್ಟದ ಕೆಲಸ ಮಾಡ್ತಾರ ಅವ್ರು
ನೆಟ್ವರ್ಕ್ ಬರ್ಲಕ್ಕೆ ನೋಡ್ರಿ ಅಂದ ಎರಡು ನಿಮಿಷ್ರೀ ಹಶಣ
ಆ ಅದಕ್ಕ ಅವ ಟೆನ್ಷನ್ ಮಾಡ್ಕೋಣ ಎಲ್ಲಿ ಬಿಡಪ್ಪ ಹೇಳ್ತೀನಿ ನನ್ ಬಂದ್ ಮಾಮಗತವ ಆ
ಯ ಹೂ ನ ಕಾಕ ಕಾತ
ನೆಟ್ವರ್ಕ್ ಬರ್ತಾಲ್ ನೋ ನಿಂದು ಕರೆಕ್ಟ್ ಆಗಿ
ಹೂ ನೆಟವರ್ಕ್ ಬರಲಗ ನಿಮ್ದು ಯಾಕ್ ಚಂದ್ ಆಯ್ ಹಲೋ ನೆಟ್ವರ್ಕ್ ನೆಟ್ವರ್ಕ್ ಇಲ್ ನೋಡ್ರಿ ಹಲೋ ಹೊಡಿ ನೆಟ್ವರ್ಕ್ ಬರಗ್ಯದ ಹಲೋ ಹಲೋ ಆಯ್ತ ಹಲೋ ಹಲೋ ಹಲೋ ನ ಹಲೋ ಹಾಗೆ ನಿಮ್ಮಲ್ಲಿ ನೆಟ್ವರ್ಕ್ ಇಲ್ಲ ಹಏ ಹ ಹಲೋ ಎರೆಡಲ್ಲ ಇ ಹ ಹಲೋ ಅದ ಹೂ ಹಲೋ ತಿರಗ ತ ಕಡೆ
ಹ
ಹ ಹಲೋ ಸರಿ ಹಲೋ ಹಲೋಲೋ ಹಲೋ ಹೆಲೋ ಹಲೋ ಹಲೋ
ಹ
ತಿಸ ಯಾರು ಕಾರು ಹ್ಮ ನೀ ಹೂ ಹಲೋ ಹ ಹಲೋ ಹ ಹಲೋ ಹೂ ಹ ಹಲೋ ಹೇಳಿ ಹಲೋ ಹೆಲೋ ಹಲೋ ಹೆಲೋ ಹಲೋ ಹಲೋ ಹ ಹ್ಮ ಹ್ಮ ನ ಹ್ಮ್ ಹಲೋ ನೆಟ್ವರ್ಕ್ ಇಲ್ಲ ನಿಮ್ಮಲ್ಲೇ ಏನ ಇದ್ರಾಗ ಇಲ್ಲೋ ಫೋನ್ಗ ಹಲೋಲೋ